ಹಲೋ ಕೇಳಿಸ್ತಿದ್ಯಾ ನಿಮ್ಗೆ?
ಹಾ ಕೆಳ್ಸಕುಂತದ ಹೇಳ್ರಿ.
ಹನ್ರಿ ಆಗಲೇ ಏನ ಏನ್ ಹೇಳಕೂತಿದ್ರಿ ಅಲ್ರಿ ನೀವ ಸ್ವಲ್ಪ ಅಡಿಕೆ ಬಗ್ಗೆ ಅದ
ಒಳ್ಳೆ ಶಸಿ ನೀವ ಮಾಡಿ ನೀವ ಅಗಿ ಹಚ್ತಿರಿ ಏನ್ರಿ ಹೊಳ್ಳಿ
ಹ ಫಸ್ಟ್ ಸಸಿ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ತರ್ತಿವಿ ಒಂದೇಳಿ. ಎಕರೆಗ ಆಗುವಷ್ಟು ಇಲ್ಲ ಒಂದು ಒಂದು ಎಕರೆ ಆಗುವಷ್ಟು ತರ್ತೀವಿ.
ಏನ ಶಸಿ ತರ ಅಹ ಶಸಿ ತರಗಲ್ಲ ಅಂದ್ರಲ್ರಿ ಅಡಕಿ ತರ್ತೇನ್ ಅಂದ್ರ ಅಲ್ರಿ?
ಅದೇ ಅಡ್ಕಿ ತರ್ತೀವಿ.
ಹುಂಡ್ರಿ.
ಒಂದ ಒಂದುವರಿ ಸಾವಿರ ಎರಡ ಸಾವಿರಾ ತರ್ತಿ ಒಟ್ಟ.
ಹುಂಡ್ರಿ.
ಅದನ್ನ ತಂದು ಗೋಣಿ ಚಿಲಾ ಇರ್ತೈತಲ್ಲ.
ಹುಂಡ್ರಿ ಗೋಣಿ ಚೀಲಾ.
ಅದ್ರಾಗ ಮರಳ ಹಾಕ್ತಿವಿ ಮರಳು.
ಹುಂಡ್ರಿ.
ಮರಳು ಮತ್ತೆ ಗೊಬ್ಬರಾ ಮತ್ತೆ ನೀರ ಹಾಕಿ ಒಂದ ಒಂದ ತಿಂಗಳ ಎರಡು
ತ್ತರಿ ನೀವು.
ಅದೇ ಸಗಣಿ.
ಸಗಣಿ ಗೊಬ್ಬರಾ ಹಾಕ್ತಿರೆಂಡ್ರಿ ಇದ ಎರೆಹುಳಾ ಗೊಬ್ಬರಾ ಹಾಕ್ತಿರೆಂಡ್ರಿ. ಸ ಸಗಣಿ ಗೊಬ್ಬರಾ ಹಾಕ್ತಿರೆಂಡ್ರಿ ಈಗ ಏನ ನಿಮುವು ದನಾ ಅದಾವೆಂಡ್ರಿ ಏನಾರ.
ನಮ್ಮ ಎಮ್ಮೆ ಇದಾವ ಮೂರ ಎಮ್ಮೆ ಇದಾವು.
ಮೂರ ಎಮ್ಮಿ ಅದಾವಂಡ್ರಿ.
ಮೂರ ಎಮ್ಮೆ ಮತ್ತೊಂದ ಹತ್ತು ಕುರಿ. ಹ ಅಷ್ಟೇ ಮೂವತ ನಲ್ವತ ನಮ್ದು. ಕುರಿಮಂದೆ ಐತಿ ನೋಡು ಫಸ್ಟಿಗೆ.
ಹು ರಿ ಈಗೆಲ್ಲಾ ನೀಮ್ಮ ಅಪ್ಪಾರ ಮಾಡ್ತಾರೇನ್ರಿ ಅದುನ ಒಷ್ಟು.
ಎಲ್ಲಾ ಇವಾಗ ಬೆಟ್ಟಾರ ಇವಾಗ ಒಂದ ಹತ್ತ ಕುರಿ ಅದಾವ ಅದ ಕುರಿ ಮಂದಿ ಬಿಟ್ಟಿವಿ. ಮೂರೆಮ್ಮೆ ಮೂರೆಮ್ಮೆ ಅಷ್ಟ ಐತಿ ಇವಾಗ.
ಈಗ ಮೂರ ಎಮ್ಮಿ ಅಷ್ಟ ಅನಡ್ರಿ.
ಹಾ
ಈಗ ನೀ ನೀವು ಅಲ್ಲಿ ಊರಾಗಿದ್ದಾಗ ನೀವ ಮಾಡ್ತಿದ್ರೆಂಡ್ರಿ ಎಲ್ಲಾರ ಕಲ್ತ. ಹಾ ಹೌದನಡ್ರಿ ಈಗ ಅದ್ರಲಿ. ಇದ್ರನ ಹೂಳ್ಳಿ ಈಗ ಈ ಪಲವತ್ತ ಅದು ಜಾಸ್ತಿ ಪಲವತ್ತತ್ತೆ ಕೊಡ ತ್ರಿ ಅದ್ರಲ್ಲಿಂತ್ರ ಬೆಳಿತೆತೆಂಡ್ರಿ ಸರ್ ಗಿಡಾ.
ಹು ಮತ್ತೆ ಅದು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದು ಮೂರ ತಿಂಗಳು ಇಟ್ಟ. ಸೂ ಸ್ವಲ್ಪ ಇದು ಬಯಸ್ ಇದು. ಸಸಿ ಬರ್ತಾವ ಸರ ಚೆನ್ನಾಗಿ ಬರ್ತಾವ ಹ ಹ
ಕ್ರೇಜ್ ಬೆಕು ಹೊಳ್ಳಿ ಸಸಿ ಗಿಡಾ ಆಗಾಕ.
ಮೂರ್ನಾಕ ತಿಂಗಳ ಬೇಕದಕ್ಕ ಟೈಮ್ ಸ್ವಲ್ಪ ಲೇಟ್ ಲೇ ಲೇಟಾಗತ್ತದು ಬರಕ ಒಂದ ಒಂದ್ ಬರ್ತಾವ ಒಂದ ಒಂದ ಬರಲ್ಲಾ.
ಹುಂಡ್ರಿ ಬಾಳ ಬಾಳ ಸಮಸ್ಯೆ ಐತ ಬಿಡ್ರಿ ಅದರದ.
ಹು ಮತ್ತೆ ಮತ್ತೆ ಔಷಧಿ ಹೊಡ್ಯಕ ಬಾರಿ ತಿಪ್ಪಲ ಐತ ನೋಡ ಎಲ್ಲಾ.
ಹುಂಡ್ರಿ ಅಲ್ರೀ ಈಗ ಒಳಗ. ಹುಳಾ ಯಾವ್ಯಾವ ಬರ್ತಾವರಿ ಒಳಗ ಈಗ ಈಗ ಸಸಿ ಮಾಡವ ಮುಂಗಡೆ ಯಾವ್ಯಾವ ಬರ್ ತ್ತಾವರಿ ಅದ್ರ ಒಳಗ ಹುಳಾ.
ಹಾ ಅಷ್ಟೊ ಅದು ಗೊತ್ತಿಲ್ಲಾ ಅದ ಅಷ್ಟ ಬಂದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ.
ಕೇಳಿರಿ ಏನ್ ಡ್ರಿ ಅದ ಡೊಣ್ಣುಹುಳಾ ಬರ್ತರಿ.
ಕೇಳಿನಿ ನೋಡಿಲ್ಲ ಅಷ್ಟ.
ಸಗಣಿ ಹುಳಾ ಡೊಣ್ಣಿ ಹುಳಾ.
ಹು ಕೇಳಿನಿ ನೋಡಿಲ್ಲಾ ಅವು.
ಹು ಹೌದ್ರಿ ಅವ ಎಲ್ಲಾ ಬರ್ತಾವರಿ ಹೊಳ್ಳಿ ಮೂವರು ವರಿ ತಿಂಗಳಾ ಆಗಿದ ಮ್ಯಾಲ ತ್ತಿರೆಂಡ್ರಿ ಅವನ್ನ ಅಗಿ.
ಇನ್ನು ಮತ್ತೆ ತಿಂಗ್ಗಳ ಆದ್ಮೇಗ ಮತ್ತೆ ಪಾಕೆಟ್ ಮಾಡ್ತೀವಿ ಪಾಕೆಟ್ ಒಂದ್ ಎರಡು ಕೆ ಜಿ ಪಾಕೆಟ್ ತರ್ತಿವಿ ಅವು.
ಹ್ನ್ ರೀ.
ಎರಡ್ ಕೆಜಿಪ್ಯಾಕೆಟ್ ಅಂದ್ರೆ ಒಂದ ಪ್ಯಾಕೆಟ್ನಾಗ ಎರಡ್ ಕೆಜಿ ಮಣ್ಣಇಡೀ ಇಡ್ಸೋಷ್ಟು ಒಂದ ಪ್ಯಾಕೆಟ್ ತರ್ತಿವು.
ಯಾಡ ಯಾಡ ಪ್ಯಾಕೆಟ್ ಬ ತ್ತಂದ ಆ ಪಕೆಟ್ ನಾಗ ಮಣ್ಣ ತುಂಬಿ ಒಳ್ಳಿ ಅದ ಇದು ಮಾಡ್ತ.
ಹಾ ಹಂಗ ಮಾಡಿ ಹಂಗ ಪ್ರೊಸೆಸ್ ಮಾಡಿ ಅದು ಒಂದ್ ಮೂರ್ನಾ ನಾಲ್ಕ ತಿಂಗಳು ಮತ್ತೆ ಇಡ್ತಿವಿ ಅದನ್ನ ದೊಡ್ಡಗ ಸ್ವಲ್ಪ. ದೊಡ ಯಾವಾಗ್
ಹುನ್ರಿ ದೊಡ್ಡದ ಆಗತಾನ ಅದ್ರೊಳಗ ಇರ್ತಾರೇನ್ರಿ ದಿನ ದ ನೀರ್ ಹಾಕ್ತರಿನ್ರರಿ ಅದಕ
ನೀರಕ್ಕೆಂತ ಇರಬೇಕು
ಅ ದಿನಾ ನೀರ್ ಹಕ್ಕೋ ಬೇಕನ್ರಿ ಅದಕ್ಕೇ ಏನ್ ಎಣ್ಣೆ ಗಿಣ್ಣಿ ಹೊಡತೀರಿನ್ರಿ.
ಏನ ಇಲ್ಲ ಸಣ್ಣವ ಇದ್ದಾಗ ಏನು ಹೊಡೆಯಂಗಿಲ್ಲ.
ಏನು ಇಲ್ಲನ್ರ ಎಣ್ಣ ಗಿನ್ನಿ ಏನ ಹೊಡಗಿಲ್ಲ ಅನ್ರಿ ಅಲ್ರರಿ ಮತ್ತೆ ಅಲ್ಲಿ ಅವಾಗ. ಈಗ... ಹುಳಪಳ ಏನ್ರ ತಿಂದ ಬಿಟ್ರ.
ಅಲ್ಲಅಲ್ಲ ಹೊಲ್ದಾಗ ಅಕ್ದಾಗ ಹುಳಗಳ ಜಗ್ಗಿ ಬರ್ತಾವ ಅವು ಅವ ರೆಡ್ ಕಲ್ಲ ಇರವೇ ಟೈಪ್ ಬರ್ತಾವ ನೋಡಿ ಇರವೇ ಟೈಪು
ಹ್ಮ ಹ್ನ್ ರೀ.
ಹಾ ಅವು ಅವು ಅವು ಬರ್ತಾವ ಜಾಸ್ತಿ.
ಅಂದ್ರ
ಹ್ಮ್.
ಹ್ಮ್ ಅಲ್ರೀ ಈಗ. ಅದೇ ಏನ ಒಳ್ಳಿ ಈಗ ಒಳ್ಳೆ ಅಸ್ತಾರೆ ಏನ್ ರಿ ಅವಾಗ ಹೋಗಿ.
ಏನ
ಗಿಡ.
ಗಿಡ ಕಡಿಮೆ ಕಡಿಮೆ ಒಂದ ಒಂದ ಹೋದ್ರೆ ದೊಡ್ಡ ಗಿಡ ಹೋದ್ರ ಅಚ್ಚ್ತಿವಿ ಮತ್ತೆ ಸಣ್ಣವು.
ಹ್ಮ್
ಹಾ
ಮತ್ತೆ ಹೊಸದಾಗಿ ತೆಂಗು ಬೆಳದಿಲ್ಲಅನ್ರಿ ನಿಮ್ಮ ಸೈಡ್ ಬಾಳ ತೆಂಗು ಬೆಳಿತಾರಲ್ರರಿ.
ತೆಂಗ ಅಂದ್ರೆ.
ತೆಂಗು ಟೆಂಗಿನ ಗಿಡಾ
ತೆಂಗಿನ ಗಿಡ ಜಗ್ಗಿ ಬೆಳಿತಾರ ನಮ್ ಸೈಡ್.
ಹುನ್ರಿ ನೀವು ನೀವ ಬೆಳಿಗ್ಗೆಲ್ಲ ನನ್ರಿ ತೆಂಗಿನ ಗಿಡಾ
ನಾವು ಅಡಿಕೆ ಐತಿ ಅಲ್ಲ ನಮ್ದ ನಾಕ ಎಕರೆ ಅದ್ರ ಸುತ್ತ ಬಳ ನಾವು ಬದ್ ಐತಲ್ಲ ಬದ ಬದ್ತ್ರ ಒಂದ ಅಯ ಹದನೈದ ಇಪ್ಪತ್ ಗಡೆ ಬೆಳ್ದ ನಾವು
ಹ್ಮ ಬದು ಸುತ್ತಲಿಯ. ಏನ್ರಿ ಈಗ ಅದಕ್ಕ ನೀರ್ ಶುಂಭರಣೆ ಯಾವ ಟೈಪ್ ಬಿಡ್ತೀರಿ ಅದಕ್ಕ.
ಅದಕ್ಕೆಲ್ಲ ಟ್ರಿಪ್ ಆಯ್ತ ಅಮ್ದಲ್ಲಿ
ಎಲ್ಲಾ ಟ್ರಿಪ್ ಐತನ್ರಿ.
ಮತ್ತೆ ಇದು ಅಡಿಕೆ ಐತಲ್ಲ ಅಡಿಕೆ.
ಹ್ನ್ ರೀ
ಅಡಿಕೆನ ಮೆಕ್ಕೆಜೋಳ ಮತ್ತೆ ಗಿಡ ಇದು ತೆಂಗ ಐತಲ್ಲ ಅದಕ್ಕೆಲ್ಲಾ ಡ್ರಿಪ್. ಮಾಡೇವರ ಮೊದ್ಲಿಗೆ.
ಹಓನ್ರಿ ಈಗ ಜಾಗ ಉದ್ದಾ ಹಗಲ್ಲಾ ಇರ್ತಲ್ರರಿ ನಡ್ಕಬೇಕ. ಮೆಕ್ಕೆಜೋಳ ಜಜ್ಜಿ ಬೆಳಳ್ತಿರ ಅನ್ರಿ ಇಲ್ಲಿ.
ಬೆಳಿತೇವಿ ಮತ್ತೆ ಫಸ್ಟ್ಗೆ ಒಂದೇ ಬೇ ಎರಡ್ ವರ್ಷ ಎರಡ್ ವರ್ಷ ಬೆಳಿತಿವಿ ಅಷ್ಟೇ ಮೂರ್ನೇ ವರ್ಷಕ್ಕ ಬೆಳೆಲ್ಲ ಗಿಡ ದೊಡ್ಡ ಆಕ ಮತ್ತೆ ಕೆಳ ಜಡಿ ಬಿಡ್ ತವಲ್ಲ
ಹನ್ರೀ ಬಿಸಿಲ ಬಿಸಿಲ ಬೆಳಗಲ್ಲ ಅನ್ರಿ.
ಅಲ್ಲ ಹಂಗಲ್ಲ ಹಂಗಲ್ಲ
ಹನ್
ಇವ ಇವಾಗ ಗಿಡ ದೊಡ್ಡದ್ಮ್ಯಾಗ ಕೆಳಗ್ ಜಡಿ ಇರ್ತವಲ್ಲ ಕೆಳಗ ಅಡಿಕ ಗಿಡದ್ದು ಮತ್ತೆ ಅದಕ್ಕ ಕಲ್ಟಿವೇಟರ್ ರೂಟ್ಸ್ ರೂಟ್ ಓಡೇಕರ ಮತ್ತೆ ಜಡಿಗಳ ಕಿತ್ಕೊಂತಾವ ಮತ್ತೆ ಕಿತ್ತೊಕವು ಅದ ಅದಕ್ಕ ಅದ ಅದ್ರೊಳಗೆ ಏನ್ ಬೆಳೆಯಲ್ಲ ಮೂರ್ ವರ್ಷ ಗಿಡದ ಆದ್ಮ್ಯಾಗ
ಮೂರ ವರ್ಷದ ಗಿಡ ಆಗಿನ ಮೇಲ ಏನು ಬೆಳದಿಲ್ಲ ಏನ್ರಿ ಅದ್ರೊಳಗ
ಹಾ ಇಲ್ಲ ಇಲ್ಲ ಇಲ್ಲ ಬೆಳೆಯಲ್ಲ ಫಸ್ಟಿಗೆನ ಬೆಳದಿದ್ದೆ ಮೆಕ್ಕೆಜೋಳ ಟಮಾಟೊ ಅವೆಲ್ಲ ಬೆಳೆದಿದ್ವಿ ಕಾರಿ ಮೆಣ್ಸಿನ್ಕಾಯಿ ಎಲ್ಲ ಬೆಳೆದಿದ್ವಿ ಇವಾಗಿಲ್ಲ.
ಬೆಳದಿದ್ರ ಅನ್ರಿ.
ಹಾ
ಹ್ಮ ಹ್ಮ
ಹೌದನ್ರಿ ಮತ್ತ ಈಗ ನಿಮ್ಮ ಎಮ್ಮೆ ಯಾವ ಯಾವ ತಳಿ ಅದಾವ್ರೀ ನಿಮ್ಮು ಎಮ್ಮ
ನಮ್ದು ಎರಡ ಮೂರ ಐತಿ ಒಂದ ಸುರ್ತಿ ಐತಿ.
ಎರಡ ಮೂರದವು ಒಂದ ಶ್ರುತಿ ಐತೇನ್ರೀ ಈಗ ದಿನಕ್ಕ ಎಷ್ ಎಸ್ ಲೀಟರ್ ಹಾಲ ಕೊಡ್ತವ್ರಿ ಅವ ಮೂರ ಸೇರಿ
ಬೆಳಿಗ್ಗೆ ಒಂದ ಮುರಾ ಎಮ್ಮಿ ಒಂದ್ ನಾಕ್ ಲೀಟರ್ ಕೊಡ್ತತಿ.
ಹುನ್ರಿ.
ಮತ್ತೆ ಸಂಜಿಗ ಒಂದ ಮೂರ್ ಲೀಟರ್ ಕೊಡ್ತೈತಿ.
ಹುನ್ರಿ.
ಹ ಮತ್ತ ಒಂದೊಂದೆಮ್ಮ ಮೂರ ಮತ್ತೆ ಸುರ್ತಿ ಅಂದ್ರೆ ಒಂದ ಎರಡ್ ಲೀಟರ್ ಒಂದ ಒಂದೂವರೆ ಲೀಟ್ರ ಕೊಡ್ತತಿ.
ಇ ಒಂದ್ ದಿನದಾಗ ಒಂದ್ ಹದ್ನೈದ ಇಪ್ಪತ್ತ ಲೀಟರ್ ಹಾಲ್ ಆಗತ್ರಿ.
ಆಗತ್ತೆ ಹಂಗ ಒಂದ ಲೆಕ್ಕಾಗ ಒಂದ್ ಹತ್ತ ಲೀಟರ್ ಹನ್ನೆರಡ ಲೀಟರ್ ಆಗುತ್ತೆ. ಹಾ
ಒಳ್ಳೇದಲ್ರಿ ಹಂಗಂದ್ರ ದಿನ ಇನ್ಕಮ ಬರ್ತರಿ ನಿಮ್ಮ ಮನೆಗೆ
ಡೈರಿಗ ಹಾಕ್ತಿವಲ್ಲ ಮತ್ತೆ ಪಾಯಂಟ್ ಜಾಸ್ತಿ ಬರ್ತತ ತಿಮ್ಮಿದ
ಹಾನ್ರಿ ಎಮಿದ ಫ್ಯಾಟ್ ಜಾಸ್ತಿ ಬರ್ತಲ್ರಿ. ನಿಮ್ಮ ಮಿನಿಮಮ್ ಎಷ್ಟ್ ಫ್ಯಾಟ್ ಬರ್ಬೋದ್ರೀ ನಿಮ್ ಎಮಿಗ ನೀ ಯಾವಾಗ ಟ್ರಾಕಾಕ ಹೋಗಿದ್ರೇನ್ರಿ ಹಾಲ.
ಹೋಗಿ ಹೋಗಿ ಬಲಿ ಹೋಗಿ ನಾ ಆರವರೆ ಆರ ಹಂಗ ಬರ್ತತಿ ಆ ಆರ ಆರು ಪಾಯಿಂಟ್ ಎರಡು ಆರು ಪಾಯಿಂಟ್ ಐದ ಅಂಗ ಬರತೈತಿ.
ನೋಡ ಅದಕ್ಕ ಆರ ಎ ಎಷ್ಟ ಕೊಡ್ತರೀ.
ಆರ ಅಂದ್ರೆ ಬೆಳಿಗ್ಗೆ ಹೊಲತ ತಂದ ಹೊಕ್ಕಿವ ಮೇಯ್ಸ್ತಿವಿ ಅದನ್ನ
ಹುನ್ರಿ.
ಮೇಯಿಸ ಮತ್ತೆ ಸಾಯಂಕಾಲ ಕಟ್ಟ ಆಕ್ತಿವಲ್ಲಾ ಅದಕ್ಕೆ ಹುಲ್ಲಾಕ್ತತಿವ ನಾವ ಮತ್ತೆ
ಹುನ್ರಿ ಯಾ ಹುಲ್ಲು ಮತ್ತೆ ಯಾ ಯಾವ ಹುಲ್ಲ. ಕೊಡ್ತರಿ ಹಸಿ ಹುಲ್ಲ ಕೊಡ್ತತಿರಿ ಒಣ ಹುಲ್ಲ ಕೊಡ್ತರನ್ರಿ. ಒಣ ಹುಲ್ಲ ಕೊಡ್ತೀರನ್ರಿ.
ಇದು ಮೆಕ್ಕೆಜೋಳ ಹಾಕ್ತವಲ್ಲ ಈ ಸೀಸನ್ ಅಲ್ಲಿ ಹಸಿ ಹುಲ್ಲ ಕೊಡ್ತೀವಿ.
ಹ್ಮ್, ನ್ ರೀ
ಮೆಕ್ಕೆಜೋಳ ಬಂದಾವಲ್ಲ ಇವಾಗ- ಹ, ಮ್ಯಾಗ ಇದು ಇರ್ತಾವಲ್ಲ ಅ ಸುಲಂಗಿ ಕಟ್ ಮಾಡ್ತಾರಲ್ಲ ಹಾ ಅ ಆಗ್ತೀವಿ ಹ ಅವಾಗ್ತಿವಿ ಹ ಅವ ಆಗ್ತಿವಿ ಹಾ ಈ ಸೀಸನ್ಗ ಮತ್ತೆ ಇಲ್ಲದ ಇದ್ದ ಇಲ್ಲದೇ ಇದ್ದಾಗ ಮತ್ತೆ ಇದಾಕ್ತೀವ್ ನೋಡ ಮೆ ಮೆಕ್ಕೆಜೋಳ ಜೋಳಗ್ ತೆನಿ ಇರ್ತಲ್ಲ ಹಿಂದಿಂದು
ಹ್ಮ್, ಮೆಕ್ಕೆಜೋಳಒಟ್ಟ ಒಟ್ಟ ರೌದಿ ಹಾಳ ಹುನ್ರಿ
ಹಾ ಅವ ಆಗ್ತಿವ
ಹ್ಮ್, ನ್ರಿ ಎಲ್ಲಾ ಹಾಕತಿರ್ ಬಿಡ್ರಿ ನೀವ್ ಆದ್ರ ಆಹಾರ ಒಳ್ಳೆ ಆಹಾರ ಕೊಡ್ತಿರಿ ಹಂಗಂದ್ರ ಅದಕ್.
ಮತ್ತೆ ಒಳ್ಳೆ ಆಹಾರ ಕೊಟ್ರ ಮತ್ತೆ ಫ್ಯಾಟ್ ಬರದು ಮತ್ತೆ ಜಾಸ್ತಿ.
ಹ್ಮ್, ನ್ರಿ ಈಗ ಆರು ಪಾಯಿಂಟ್ ಗೆ ಎಷ್ಟ್ ರೂಪಾಯಿ ಇರ್ಬೋದ್ರಿ ಒಂದ್ ಲಿಟ್ರಿಗೆ.
ನಲ್ವತ್ ರೂಪಾಯಿ ಇರ್ಬೋದು ನಲವತ್ತು ನಲವತ್ ಮೂರು ರೂಪಾಯಿ.
ಹ್ಮ್, ನ್ರಿ ನಲ್ವತ್ ರೂಪಾಯಿ ಐತೆೇನ್ರಿ ಒಂದ್ ಲೀಟ್ರಿಗೆ.
ಹಾ, ಎಮ್ಮಿದು ರೇಟ್ ಜಾಸ್ತಿ ಅಪ್ಪಾ ಅದು ಹಾಲಿಗೆ.
ಹ್ಮ್, ರೀ ಒಳ್ಳೇದ್ರಿ ಆದ್ರ
ಹಾ,
ಹ್ಮ್, ಅಲ್ರಿ ಅದಕ್ಕೆ ಫುಡ್ ಯಾವ್ದ ಕೊಡದಿಲ್ಲನ್ರಿ.
ಫುಡ್ ಏನು ಇಲ್ಲ
ಅಲ್ರಿ ಆಹಾರ ಇಲ್ಲಿ ಹಾಲ್ಲಿನ್ ಕೇಂದ್ರದಾಗ ಕೊಡ್ತಾರಲ್ರಿ ಫುಡ್.
ನಾ
ಹಾಲ್ಲಿನ್ ಕೇಂದ್ರದಾಗ ಫುಡ್ ಅಂತ ಕೊಡ್ತಾರಲ್ರಿ.
ಮಗೆ ನಮಗ ಏನು ಕೊಟ್ಟ ಕೊಟ್ಟಿಲ್ಲ ಅಂತದ.
ಪಾಕೆಟ್ ನಗೆ ಏನು ಕೊಡೋಲ್ಲನ್ರಿ ನೀವು ಮುಸರಿ ನೀರ್ನಗ ಏನ್ ಬೆಳೆ ಕಲ್ಸಗಲ್ಲ ಅನ್ರಿ
ಏನ್ ಕಲ್ಸ ಸ್ವಲ್ಪ ಇಟ್ಟು ಕಳ್ಸೀನಿ ನೋಡ ಇಟ್ಟು
ಇಟ್ಟ ಜೋಳದಿಟ್ಟ ಕಲ್ಸ್ತರಿ ಎನ್ರಿ
ಹಾ, ಅಷ್ಟೇ ಅರಾಮ್ ಬಿಟ್ಟ ಏನೆಲ್ಲ
ಹ್ಮ್, ಅಂತ ಹೌದ ಹ್ಮ್ ಈಗ ಅದೇ ಏನ ನೀವು ಡ್ರಿಪ್ ಇರಿಗೇೇಶನ್ ಮಾಡ್ರಿ ಅಲ್ರಿ ಏನ ಸಬ್ಸಿಡಿ ಯಂತ್ರ ಒಂದಐತೆೇನ್ರಿ ನಿಮಗೆ.
ಫಸ್ಟಿಗೆ ಸಬ್ಸಿಡಿ ಮಾಡ್ಸಿದ್ವಿ ಪ ಸ್ಟಿಯಿಂದ ಐತದು.
ಹ್ಮ್, ಫಸ್ಟಿಂದ ಐತನ್ರಿ
ಹ, ಫಸ್ಟಿಗೆ ಸಬ್ಸಿಡಿ ತಂದಿದ್ರ ಹಾ
ಸಬ್ಸಿಡಿಲಿಂದನ ಬಂದಾವ ಅನ್ರಿ ಅ ಪಿಲ್ಟರ್ ಕುಡ್ಸೀರೇನ್ರಿ ಅದಕ್ಕೆ.
ಅಲ್ಲ ಫಲ್ಡರ್ನ್ಸ ತ ತಿಂಗಳಿಗೊಮ್ಮೆ ಚಕ್ ಮಾಡ್ತ ಇರ್ತೀವಿ.
ತಿಂಗ್ಳಿಗೆ ಒಂದು ಸ್ವಚ್ ಸ್ವಚ್ಛ ಮಾಡ್ತಿರ್ ತಗೊಂಡ್ರ ಎಲ್ಲಾ ಟ್ರಿಪ್ ಎಲ್ಲಾ ತಿಂಗಳಿಗೆ ಒಂದ್ ಸ್ವಚ್ ಮಾಡ್ತಾರ ನೀವು ಅದ್ರ ಸುದಲಿ ಆ ಡ್ರಿಪ್ಸ್ ಸ್ವಚ್ ಮಾಡಿತಿರ್ತರಿ ನೀರು ಹೋಕನ ಇಲ್ಲಾ ಅನ್ನೋದು.
ಹಂಗಲ್ಲ ಹಂಗಲ್ಲ ಇವಾಗ ಫಿಲ್ಟರ್ ಕುಂದ್ರಿಸಿರ್ತಿವಲ್ಲ ಫಿಲ್ಟರು. ಹಲೋ,
ಹಾ, ಹೇಳ್ರಿ
ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ಮ ಅದು ಗಾಳಿಗಿ ಸೌಂಡ್ ಬರ್ತೇವಿ.
ಹ್ಮ ಹೌದ್ರ ಹೌದ ಎಲ್ರಿ
ಇವಾಗ ಡ್ರಿಪ್ ಕುಂದ್ರಿಸಿವಲ್ಲಾ
ಹೂನ್ರಿ
ಡ್ರಿಪ್ ನಾಗ ಆಕಡೆ ಬದುಗೋಂದು ಮತ್ತೆ ಈಗಡೆ ಬದುಗೋಂದು ಎರಡ್ ಫಿಲ್ಟರ್ ಇರತೈತಿ
ಹೂನ ರೀ
ಎರಡು ಫಿಲ್ಟರ್ದಾಗ ನೀರ್ ಹೋಗಕಂದ್ರೆ ಡ್ರಿಪ್ ಒಳಗ ಫಸ್ಟ್ ಫಿಲ್ಟರ್ ಒಳಗ ಹೋಗ್ತತಿ ನೀರ ಮತ್ತೆ ಬೋರಿಂದ ನೀರ್ ಹೋಗೋಕ ಮತ್ತೆ ಫಿಲ್ಟರ್ ಹೋಗೋಕ ಮತ್ತೆ ಅದ್ರಾಗ ಫಿಲ್ಟರ್ ಇರ್ತದಲ್ಲಾ ಅದು ಫಿಲ್ಟರ್ ಫಿಲ್ಟರ್ ಆಗಿ ಮುಂದಕ್ ಹೋಗಬೇಕು ಡ್ರಿಪ್ನಾಗ ಆಗಾಗಿ ಏನ್ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ
ಹ ಏನ ಪ್ರಾಬ್ಲಮ್ ಅಕ್ಕಲ್ರಿ ಎಲ್ಲಾ ಕೇಡಿ ಹಿಡ ತೈತಲ್ರರಿ ಕಸ ಕಡ್ಡಿ ಎಲ್ಲಾ ಅಲ್ಲಿ ವ ಸ್ವಚ್ಛ ಆಗತ್ರಿ ಹಂಗಂದ್ರ
ಹ ಮತ್ತೆ ಚೆಕ್ ಮಾಡ ಅಬ್ಯತಿ ಏನ್ ಇರಲ್ಲ ಅದಕ್ಕ
ಹುನ್ ರೀ ಚಕ್ ಮಾಡಿ ಹಾಕತ್ರಿ ಒಳ್ಳೇದ್ರೀ ಅದ ಫಿಲ್ಟರ್ ಪುಲ್ ಕುಂದ್ರ ಸೀರಿ ಅಲ್ರರಿ ಒಳ್ಳೇದ್ರೀ ಆದ್ರೆ
ಹುಂ ಮತ್ತೆ ಮತ್ತೆ ಅದು ಕುಂದಾರ್ಸಲ ಅಂದ್ರೆ ಬಾಳ ರಾಡಿ ಆಕತ್ತದು ಯಾವ್ದ ಯಾವ್ದ್ ಹೊಕ್ಕತ್ತಿ ಯಾವ್ದ ಹೋಗಲ್ಲ ಒಂದು ಗೊತ್ತಾಗಲ್ಲ ಮತ್ತೆ
ಹ್ನುನ ರೀ ಗೊತ್ತಾಗಲ್ರಿ ಎಲ್ಲಾ ಸಮಸ್ಯೆ ರೀ ಅವು ಹ್ನುರಿ ಅಲ್ರರಿ ಈಗ ಅದ ಸಬ್ಸಿಡಿಲಿ ತಗೊಂಡಿದ್ರಿ ಅಲ್ರರಿ ಡ್ರಿಪ್
ಹಾ
ಹ ಅದ ಎಷ್ಟ ವರ್ಷಕ್ಕೊಮ್ಮೆತಗಂತರಿ ನೀವು ಮೂರು ವರ್ಷ ಕೋಮೆರಿ ಮೂರ್ ವರ್ಷಕ್ಕೊಮ್ಮೆ ಏನ್ರಿ ಮೂರ್ ವರ್ಷಕೋಮ್ಮಿ ತಗಂತಾರೇನ್ ಅದನ್ನ
ಹಾ ನಾವು ಒಂದ್ ಎರಡು ಎರಡು ಸರಿ ತಂದೀವಿ ಮತ್ತೆ ಸಿ ಸಿ ಪೈಪ್ ಬಂದ ಬರ್ತಾವವು
ಹ್ನು ರೀ ಸಿಸೀ ಪೈಪ್ ಹ್ನು ರೀ
ಅವು ಮೊನ್ನೆ ಹೋದ್ ವರ್ಷ ತಂದಿವು
ಹಾನ್ರೀ ಈಗ ಬೋರ್ ಅದಾವನ್ರರಿ ನೀಮೂ
ನಮ್ಮೂ ಎರಡದಾವು
ಎರಡ ಅದಾವನ್ರೀ
ಹಾ
ಹು ಅನ್ರಿ ಅದಕ್ಕೆ ಎಷ್ಟ ಇಂಚ್ ಬೋರಾಕ್ಸಿದರಿ ಅದಕ್ಕ
ಅದಕ್ಕ ಒಂದಕ್ಕ ನಾನೂರ ಅಡಿ ಏನ ಐತಿ ಫಸ್ಟಿದದು ಇವಾಗ ಅದು ಸ್ವಲ್ಪ ಸ್ವಸ್ವಲ್ಪ ಹೊಡಿಯಕ್ ಕುಂತೈತಿ ಒಂದು ಒಂದು ವರೇಂಚ್ ಹೊಡಕ್ ಕುಂತತಿ
ಎಷ್ಟರೀ ಎಷ್ಟು ಇಂಚ ಹೊಡಿತೈದ್ರಿ ಅದ
ಒಂದು ಒಂದೂವರೆ ಇಂಚ್ ಒಂದೂರೆ ಇಂಚ್ ಉಡಿತೈತ್ ನಮ್ದು ಹಳೆ ಬೋರು ಹೊಸಾದ ಒಂದ್ ಎರಡುವರೆ ಇಂಚ್ ಹೋಡ್ಯುಂತತಿ ಹ ಅಡಿಕೆ ಎಲ್ಲಾ ಎಲ್ಲಾ ಮೇಂಟೇನ್ ಆಕಾವಲ್ಲೆ
ಮೂರ್ ಮೂರ್ವರಿ ಇಂಚ್ ಆಗತ್ರಿ ಎಲ್ಲಾ ಸೇರ್ಸಿ
ಆಗಬೇಕ ಮತ್ತೆ ಎಲ್ಲಾ ಡ್ರಿಪ್ ಮಾಡಿವೆಲ್ಲೆಾವು
ಎಲ್ಲಾ ಟ್ರಿಪ್ ಮಾಡ್ರಿ ಅಲ್ಲಿ ಏನೋ ಹೊರಗ ಎಲ್ಲಿ ಲಿಕೀಜ್ ಆಗಲ್ರಿ ನೀರ್ ಹಂಗಂದ್ರ
ಆಗಲ್ಲಾ ಆಗಲ್ಲಾ ಮತ್ತೆ ಸೆಂಟ್ರಿ ಸೆಂಟ್ರಿಗೆ ವಾಲ್ಂತ ಮಾಡಿದಕ್ಕ ಒಂದೊಂದ ಕಾಲಕರಿಗೆ ಕಾಲ ಎಕರಿಗೆ ಅರ್ಧ ಎಕರಿಗೆ ವಾಲ್ಂತ ಮಾಡಿವ ಹಾ
ವಾಲ್ ಅಂತ ಮಾಡ್ರಿ ಅಂದರಿ ಒಳ್ಳೇದ್ರಿ ಎಲ್ಲಾ
ಮತ್ತೆ ಒಂದೇಟಿಗೆ ಪೂರ್ತಿ ಹೊಲ ಬಿಡಕ್ಕಾಗಲ್ಲ ನೀರ್ ಮತ್ತೆ
ಹ್ನುರೀ ಹುನ್ರೀ ಪೈಪ ಪೈಪ ವಡಿತಾವಲ್ರರಿ ಮತ್ತೆ
ಒಡೆಯಲು ಮತ್ತೆ ಎಡಡೆರ್ ರೂಲ್ ಆನ್ ಮಾಡ್ಕೊಂತೀವಿ ಮತ್ತೆ
ಹ್ಮ ಎರಡ್ ಎರಡ್ ಹೊಲಾ ಅನ್ಮಕ್ತೆನರೀ ಅದ ಈಗ ನಾಕ್ ನೂರ್ ಇಂಚ ಹಾಕ್ಸಿರಿಲ್ರರಿ ಎಷ್ಟು ಪೈಪ್ ಇಳ್ಸಿರಿ ಅದ್ರೊಳಗ
ಪೈಪ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಅಷ್ಟ.
ಗೊತ್ತಿಲ್ಲನ್ರಿ ತಿಳ್ಕ ಬಕ್ರ ಅದ್ನ ಬಾಳ ನಮ್ದ್ ಎರ್ಡುನ್ನೂರ ಐವತ್ತಿನ ತೆಕ್ಸ ಇದ್ವಿ ನಾವ.
ಹಾ
ಎರಡನ್ನೂರ ಐವತ್ತ ಮುನೂರ್ ಹಿಂಗ್ ತೆಗ್ಸಿದ್ವಿ ಹದಮುರೂ ಪೈಪ್ ಹೊಗ್ಸಿದ್ವಿ ಒಳಗ.
ಅಲ್ಲ ಪೈಪ ಇಪ್ಪತ್ತೆರಡು ಇರ್ತತ್ತಲ್ಲಾ.
ಹಾ ಇಪ್ಪತ್ತೆರಡು ರಿ ಅದ್ರಂಗ ಒಂದ ಹದ್ಮೂರು ಹದ್ನ ಹದಿಮೂರು ಪೈಪ್ ಹೋಗ್ಯಾವರಿ.
ಹಾ
ಹದಮೂರ ಪೈಪ್ ಹೋಗ್ಯಾರ ಕೆಮ್ನೂರ್ ಪೈಪ್ ಕೇಳಾರೇನ್ರಿ.
ಹಾ ಕೇಳವ.